ಹ ದಾಾಗಲಿ ಆರಾಮ ಅಲ್ಲ
ಹ್ಮ್.
ಹ ಒಂದರಿ ಅ ಹ ಅಂತ ಹ ಹಲೋ.
ಹ್ಮ್.
ಇನ್ಸೂರೆನ್ಸ್ ಆಯತ್. ಇದ ಒಂದ್ ವರ್ಷ ಬರ್ತ ಪೂರಾ ಮುಂದಿನ ತಿಂಗಳ ಮುಂದಿನ ವರ್ಷ ಜೂನ್ ತನ ಬರ್ತ ಜೂನ್.
ಹಾ. ಯಾವದರದಿಂದ್ ತಲಿಬ್ಯಾನಿ ಇಲ್.
ಬೈಕದ್ ಏನ್ ಗೊತ್ತ ಇನ್ಸೂರೆನ್ಸ್ ಒಂದ ನಂಬರ್ ಪ್ಲೇಟ್ ಒಂದ. ಮತ್ತ ಅದ ಇದ ಎಮಿಷನ್ ಟೆಸ್ಟ್ ಬೇಕ್ ಎಮಿಷನ್ ಟೆಸ್ಟ್.
ಹ್ಮ್ ಹ್ಮ ಹ್ಮ.
ಮತ್ತ ಆರಸಿ ಆರಸಿ ನೋಡ್ತಾರ ಆರಸಿ ಎಮಿಷನ್ ಟೆಸ್ಟ್ ಅಂತಾರ.
ಎಮಿಷನ್ ಟೆಸ್ಟ್ ಇದರದ್ ಚೆಕ್ ಮಾಡ್ತಾರ.
ಅಂದ್ರ ಅದು ಪ ಹೊಗಿ ಬಿಡ್ಸಲ್ಲಂತ ಚೆಕ್ ಮಾಡ್ತಾರಲ್ಲ ಹಿಂಗ. ಅವರ್ದ ಈದರ್ತ ಅಲ್ಲಿ ಅಲ್ಲಿ ಹೋಗಿ ಇದ ಮಾಡ್ಬಬೇಕ್ ಟೆಸ್ಟ್ ಮಾಡ್ರಿ ಎಮಿಷನ್ ಟೆಸ್ಟ್ ಅಂದ್ರೆ ಅವ್ ಮಾಡ. ಬೈ ಚಲ ಮಾಡ್ತಾರ ಚಲ ಮಾಡ. ಅದೇ ಸೈಲೆಂಸರ್ ಒಳಗೆ ಒಂದು ಏನ್ ಇಡ್ತಾರೆ ಅದ ಉದ್ದಕ್ಕ ಇರತದ ಅದಿಟ್ಟ. ಒಂದು ಫೋಟೋ ತಕೊಂಡು ಅದು ಕೊಡ್ತಾರ ಬರ್ತ್ ಸರ್ಟಿಫಿಕೇಟ್ ಅದು ಇರ್ತ.
ಎನ್ ಪೋ ಹ್ಮ್ ಹ್ಮ್.
ಈಗಿದ್ರ ಬಿ ಎಸ್ ಬಿ ಎಸ್. ಹ ಮತ್ತ ಕೇಳ್ತಾರ.
ಹ್ಮ ಹ.
ಈಗ ಈಗ ಬಿ ಎಸ್. ಫೋರ್ ಬಿ ಎಸ್ ಮೂರು ಬೈಕ್ ಒಳಗ ವಷ್ಟು. ಹ ಮೋತಿಂಗಮಸ್. ಮತ್ತ ಎಮಿಷನ್ ಟೆಸ್ಟ.
ಯಾಕ.
ಮೊದಲ ಆರ ತಿಂಗ್ಳ ಇತ್ತ ಈಗ ಮೂರು ತಿಂಗ್ಳ್ ಮಾಡಿರ ಈಗ.
ಹ್ಮ್ ಹ್ಮ್.
ಯಾಕಂದ್ರ ಪೊಲ್ಯೂಷನ್ ಜಾಸ್ತಿ ಆಕತ್ತಲ್ಲಾ.
ಹ್ಮ್ ಇಲೆನ್ ಕೇಳಲ್ಲ ಅಂತಲೆ ಕೇಳ ಬೇಕ್ ಕೆಲಸ ಕೇಳ ಬೇಕ್.
ಹ್ಮ್ ಇಲ್ಲಿ ದೊಡ್ಡ ದೊಡ್ಡ ಸಿಟ್ಯಾಗ್ ಕೇಳ್ತಾರ್ ಅವೆಲ್ಲ. ಎಮಿಷನ್ ಟೆಸ್ಟ್ ಇರಬೇಕ ಕಂಪಲ್ಸರಿ ಲೈಸೆನ್ಸ್. ಇನ್ಶುರೆನ್ಸ. ನ ಯಾಕ ಕನ್ನಡಿ ಕೇಳಿಲ್ಲ ಕನ್ನಡಿ ಕಂಪಲ್ಸಿರಿ ಅಂತ ಮಾಡಿಲ್ಲ ಯಾಕ. ಯಾಕಂದ ಮಾಡಿರ ಬಾಳ ವಜ್ಜ ಇತ್ತ್ ಅದ.
ಹ್ಮ್ ಬರ
ಕನ್ನಡಂ ಕೇಳೋಬ ಇದ್ದ ಎಲ್ಲ ಎಲ್ಲಾ ಕಡೆ
ಹ್ಮ್ ಆಲ್ಮೋಸ್ಟ್ ಕ ಆಲ್ಮೋಸ್ಟ್ ಕೇಳಲ್ಲಂತೆ
ಹ್ಮ್್ಮ್ ಎಲ್್ಮೇ ಇದು ಗ್ ಕೇಳಲಕ್ಕ
ಸಂ ಈಗ ಮಂದಿಡದ ಕೇಳಿಲ್ಲ ನಿನಗೇ ನಾವ ಏನ್
ಮನ್ನ ಇಡದಾಗ ಹೇಳ್ರ ತೋರ್ಸ ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲ ಎಲ್ಲ ಸ
ಹಾ
ಲೈಸ ಲೈಸೆನ್ಸ್ ಕೇಳಿದರ್ ಲೈಸೆನ್ಸ್ ಇ ತೋರ್ಸಿದ್ದ ಎಲ್ಲದ ಇರುತ್ತಲ್ಲಾ ಲಗ್ನಸ್ಲಸಸ
ಅಂದ್ರನು ಕಟ್ಟಿ ಪಂತಲ್ಲ
ಮತ್ತ ಲೈಸೆನ್ಸ್ ಇರಬೇಕಕ್ಲಪ್ಪ ಎಲ್ಲೆಲ್ಲಾ ಇದತ್ರ ಇದ ಮಾಡಲ್ಲ ಅವರು ಲಸ್ ಇರ್ಬೇಕು ಹ್ಮ್
ಮಂದಿ ಕಟ್ಟಿದಿಲ್ಲ ಎಷ್ಟು ಐದ್ನೂರ ಏು ಮತ್ತೆ ಹ ಲೈಸನ್ ರು ಅಂತದೈನೂರು ಸಾವಿರ ತಗಂತಿದಾರ
ಮತ್ತೆ ಸಳೆದು ಸಿಲ ಸ ಕಟ್ಟನೆ ಅಷ್ಟು ಹ್ಮ ಹ್ಮ್ ಲರ್ನರ್ಸ್ ಹೆಂಗ್ ಗೊತ್ತು ಅದಕ್ ಸ್ವಲ್ಪ ರೂಲ್ಸ್ ಅವವಾ ರೂಲ್ಸ್
ಹ್ಮ್ ಹ್ಮ್ ಹ
ಈಗ ನಾವ್ ಮುಂದ್ ವರ್ಸವ ಎಲ್ಲದಿರ್ಬೇಕಕ್ ಇಿಂದ ಹಿಂದ ಕತ್ನಿಗೆ ಇರ್ಬೇಕ ಲೈಸೆನ್ಸ್ ಅಂದ್ರ ಒಡ್ಸಕ್ ಬರುತದ ಮತ್ತಂಗೆ ಎಲ್ಲದ್ದು ಆಗ್ಬೇಕು ಮುಂದ್ ಸ್ಟಿಕರ್ ಎಲ್ಲ ಹಿಂದ ಎಲ್ಲ ಮುಂದ ಇಲ್ಲ ಅಂತ ಆಗಬೇಕು
ಲರ್ನಿಂಗ್ ಮಾಡಗವಿ ಅಂತೇಳಿಯ
ಹ್ಮ್
ಹ ಅವೆಲ್ಲ ತಲಿಬೇ ನೀ ಆರಾಮ ಒಂದ ತಿಂಗಗಳು ಬಿಟ್ಟು ಓಡ್ಸ್ಬಹದು ಅವೆಲ್ಲ
ಹರ
ಆರಾಮತ್ ತಿಂಗಳುಬಟ್ಟು ಓಡ್ಸ್ಬೋ ನಾವೆಲ್ಲ
್ಮ ನಾ ನ ನದಿದ್ದ ನಾನು ಹ ಎಲ್ಬು ಡಾಕ್ಟರ್ ಅದಕ್ಕೆವರ್
ಹ್ಮ್ ಹ್ಮ್ ನೀ ಏನ್ ಕೇಳಿದಿ
ನಾನ್ ತೋರ್ಸೇ ಸರ್ ನೋಡ ನಾಗ ದಾಲ ಬುಡಕ್ ಇದ ಒಂದು ನಕತ್ ಪೊಂಡು ಇನ್ಸ್ಟ್ರಕ್ಷನ್ ಎಂತ
ಹ್ಮ್ ಹ
ಅವು ಓದಂದ ಸಪ್ಪ ನ್ ಕೊಟ್ಟ
ಹ್ಮ್
ಅಂತ ನಾಗ ಗೊತ್ತಬಿಟ್ಟ ಮೊದ್ಲೆ ಗೊತ್ತನಾಗ ಹೆಂಗ ಹಿಂಗ ಇರ್ತತ್ ರೋಲ್ಸ ಹ ಕೆಲ್ಸರ ಹ್ಮ ಹಾಕಿ ಸರ್ ಅಪ್ಲಿಕೇಶನ್ ಸ್ವಲ್ಪ ನೋಡ ಸರ ಈ ಬರ್ತ ಸರ ಹೋಗಕ್ ಕೊಡಕಂದ ಬಂದೆ ಅದೆಲ್ಲ ಗೊತ್ತಿಲ್ಲ ಈ ಲೈಸೆನ್ಸ್ ಇಲ್ಲನ್ ಲಲ್ ಕಟ್ಟಗ ಫೈನ್ ಫಸ್ಿಗೆ ಯಾಸಾವರಂದಾ
ಹ್ಮ್ ಅವಾಗ ಕೊಟ್ಟ್ರ ಎಸ್ಕೇಪ್ಗ ವಟ್ಟು ಎರಡ್ ಸಾವಿರ ಅಂದಾ?
ಹ್ಮ
ಹ್ಮ್ ನಾಳೆ ಅಲ್ಲಾ?
ಆ ಸಾವಿರ ಎರಡ್ ಸಾವಿರ ಅಂತ ಸಾವಿರಕ್ ಬಂದ ಸಾವಿರ ಅಂತ ಬರ್ಲ ಅಂತ ಕೆಳಗ.
ಹ್ಮ್
ನಮ್ ನಮ್ದ ನಮ್ ದೋಸ್ತ ಏನ ಅಂದ ಅವ್ರ ಎಮ್ಮಾಡತರ ಮಾಡ್ತಾರ ಅವ್ರು ಲತ್ ತಿನ್ನಕ ಸುಮ್ಮನೆ ಇಲ್ಲಾ ಇ ಸೈಡ್ ಕುೂತ್ ಬೊಂಡಿನ ಹ ತಾವೇ ಆಮೇಲೆ ಕರ್ತಿರ್ಲ್ಲ ಅಷ್ಟ. ಕರದ ಏನಲ್ಲ ಒಂದು ನೂರು ರೂಪಾಯಿ ಕೊಡಂದ ಹ ಅಂದ್ರ ಅವನಿಿಗೆ ಇಲ್ಲಿ ಎಸ್ಪ ಎಕ್ಸ್ಪ್ರೆಸ್ ಆತ್ತಪ್ಪ ಅವನಿಗೆ ಇಲ್ಲಿ. ನಳಳ್ತ ಒ ಓಡಾಡಿ ಜಾಸ್ತಿ ಹಂಗ ಜಾಸ್ತಿ ಕೇಳಿದ್ರೆ ಇಷ್ಟ ಇಲ್ಲ ಸರ ನಾವು ಹಿಂಗ ಹಿಂಗಿವ ಸ್ಟೂಡೆಂಟ್ ಇಿವವಿ ಹಂಗಂತ ಎಡ್ನೂಾಯಿ?
ಹ್ಮ
ಹ ಲಾಸ್ಟಿಗೆ ಒಂದಂಗೆ ಕರ್ದ ಲಾಸ್ಟಿಗೆ ಕರ್ದ ಆಮೇಲ್ ಮತ್ತ ಹೆಂಗ ನೀ ಕಟ್ತಾಯ ನಾನ ಬೈಕ್ ವಲೆಂತಂದ ಸರ್ ರೋಕ್ಕಿಲ್ ಸರ್ ಅಷ್ಟು ನೋಡಿ್ರ ಸರ್ ಅಷ್ಟ ಅಷ್ಟುಟತ ಅಂದೆ ಐದು್ ರೂಪಾಯಿ ಕಟ್ ಲಾ ಬಿಗೆ ಆಯ್ತು ಇಲ್ಲಾದ್ರು ನೀ ಬಿಿಟ್ಟ ಬಸ್ಸಿಗೆ ನಾಳೆ ಪುಲ್ಸ್ ಸ್ಟೇಷನ್ಗೆ ಬಂದು ತಂದ ಮತ್ತೆ ಏ ಮಾಡ್ಲಿ ಅಂತ ನಮ್ಮ ದೋಸ್ತ್ ಮೇಲೆ ಎರಡುೂರು ರೂಪಾಯಿ ಹಾಕಶಿಕಂಡ ನಮ್ ಮುನ್ನೂರು ರೂಪಾಯಿ ಅದು
ಹ್ಮ್ ಗಟ್ಟೆ ಬಿಡ ನಿನ್ ಚಲೋ ಚಲೋ ಸಾಧನೆಗಳಾಸತಾವ ತೋ
ಹ್ಮ ಎಡನೆ ಸಲ ಇದ ಕಟ್ಟ್ದ ಫೈನ್, ಸ್ಟಾರ್ಟಿಂಗ್ ಕಟ್ನಿ ಒಂದು ಎಲ್ಲೆಲ್ಲ ಅಲ್ಲೇ ಕಟ್ನಿ ಹ್ಮ ಹಾ ಲೋಗದ ಅಲ್ಲಿ ತಿಗಡೆಗೆ ಎಲ್ಲತ್ತು ಎಲ್ಲ ತ್ ಅವತ್ತೇನ ಗೊತ್ತ?
ಹ್ಮ್
ಹಿಂದ ನಮ್ಮ್ ದೋಸ್ ಅದಾನ ಸಸಲ್ಲ ಗಾಡಿಯನ್ ಸೂಸುದಲ್ಲ
ಹೌದು ಈಗ
ಅದು ಫೈನ್ ಕಟ್ಟಿದೇ ಮಾಡಿ ನವು ಇನ್ಸೂರೆನ್ಸ್ ಮಡ್ಸಿದ್ರದಲ್ಲ ಇನ್ಸೂರನ್ಸ್ ಹ್ಮ್
ಹ್ಮ್ ಹ್ಮ್ ಹ್ಮ
ಹ್ಮ್ ಅಪ್ಪಾ ತಲ್ಲಿಿಕರ ಆಗತ್ತು ಅವ ತೂಟವ ಎಲ್ಲ ನಮ್ ನಮ್ ದೋಸ್ಿಂದ ಲೆಸೆನ್ಸ್ ಅದ ನ ಮುಂದಡ್ ಡಿಎಲ್ ಆಗೆತಿ ಎಲ್ಲೆಲ್ಲ ಅದ ಎಲ್ಮೆಟ್ ಅದ ಎಲ್ಲ ಅದ ಇನಸೂರೆನ್ಸದಿಲ್ಲ
ಹ್ಮ್ ಚಲೋ ಚಲೋ ನೀ ಆತಾ ನೀ ಅವೇ ಮಾಡ್ಸಿದ್ದೆ ಅಂದ್ರೆ ನೀ ಯಾಕ್ ಕಟ್ಟಿ ಬರ್ತರಿ ಫಸ್ಟ್ ಅನ್ಸ ಆ ರೊಕ್ಕದಾಗ ಅದ ರೊಕ್ಕನೇ ಆಗಿತ್ತಿನಿ ಅದಧ ರೊಕ್ಕ ಹಾಕಿದ್ದ ಇಸೂರೆನ್ಸ ಆಗಿತ್ತು
ಚ ಮತ್ತೊಂದ್ ವರ್ಷ ಕಟ್ಟರ್ ಪಂದಾಗ
ಎರಡು ಸತಿ ಕಟ್ಟಿದ್ದಿಲ್ಲ ಇಲ್ಲಿ ಬಂದಾಗ ಅವಾಗೇ ಹೇಳಿದೆ ನಿನ್ಗ ಅರಾಮ್ ಆಕಪ್ಪಾ ಇಲ್ಲಿಂದ ಹೋಗಟ್ಟಿಗೆ ಆತ ನಿಂದ ಲೈಸನ್ಸ್ ನಾ ಅಂದ್ರ ಇಲ್ಲ ಫೋನ್ ಕಪ್ಲೆ ಮಾಡಿ ಬರ್ತದ ಎಲ್ಲ ಬರ್ತದ ಫೋನ್ ಕಪ್ಲೆ ಮಾಡಿ ಸರಿ ಅತದೆ
ಅದ ಗುದ್ದೆ ಆಡ್ತ ಮಜ್ಜಿಗೆ ಜಗ್ ಕಷ ಇಡ್ತದ
ಅದೇ ಮತ್ತ ಹ ಫಸ್ಟ್ಗೆ ಸ್ಟಾರ್ಟಿಂಗ್ ಅವ್ಿಗೆ ಹೇಳಿದ್ದ ಅಂದ್ರೆ ಹೋಗಟಿಗೆ ಲೈಸನ್ಸ್ ತಗೊಂಡ ಹೋಗ್ತಿದ್ದೀಿ ನಿಮೆ
ಹಾ ಆರಾಮ್ ಆರಾಮತಿದ್ದೆ ನಂದೇನ ಸುಮ್ನೆ ಅವ್ರ್ಯ ಕೊಡಬೇಕು ರೊಕ್ಕ ಅಂತ ನಾ ಇದ್ ಮಾಡೆ
ಈಗ ಹಂಗಾಯ್ತು ಈಗ ಹಂಗಯ್ತು ಆ ಕಟ್ಟಿದ್ದನು ವಷ್ಟ ಆಯ್ತು ಮತ್ತ ಅವ್ರಿಗನು ಕೊಟ್ಟ ಈಗ ಫೈನಲ್ ಕೆಟ್ಟಿದಿ ಹ ಎಡೆ ಎಡು ಯಾರಾರಡು ಎಲ್ಲಿ ಎಲ್ಲಿಂದ ಎಲ್ಲಿಗೆೋದಂಗ ಅದು ರೊಕ್ಕ ಗೊ್ತಿಿಲ್ಲ ಆ ರೊಕ್ಕದಾಗ ಫೈಲ್ ಕಟ್ಟಿದ್ದ ಅದ್ರೊಳಗೆ ಇನ್ಸೂರೆನ್ಸ್ಗ ಕಡೆ ಲೈಸೆನ್ಸ್ಗಾರ ಯಾವ್ದ್ ಕರ್ೋದ ಕತಿತ್ತು ಅವ್ರ ಅ ಹೋಗೋಗ ಅಲ್ಲಿ ಪಡೋದ ಈ ರಕ ಪಡ ಪಡ್ತ ಅ ಆನ್ಲೈನ್ ಗಾಕಿದ ಎಷ್ಟು ಎಷ್ಟ ಕಟ್ಟಿದ್ದಲ್ಲಿ ಎರಡ್ನೂರ ಹ ಅದನ ಬೋದು ಹ ಆಯ್ತ ಕಡೆನು ಗಯ ಈ ಕಡೆನು ಗಯ ಈ ಕಡೆ ಮ್ಯಾ ಮರ ಕುಂತ ಗಯ
ಅವಾಗ ಕೊಡ್ದಲ್ಲೇಪ ಉರಿ ಬಂದಾಗ ಬಟ್ ಅವಾಗ ರೊಕ್ಕದಿಲ್ಲ ಮ ಕೊಡ ಹಂದ್ರ ಅದ್ಕ್ಕೆ ಸುಂಬುಟ್ಟೆ
ಅದಕ್ಕೆ ಆರ್ನೂರು ರೂಪಾಯಿದ ಬರ ಗಾಡಿ ಲೈಸೆನ್ಸ್ ಮಾಡ್ಕೇ ಹಂದ್ರೆ ಈ ಖುಷಿ ಆಗಿಬಿಟ್ಟು ಎಟುದ ಕುಂಚ ಒಂತ ಆರಾಮ್ ನೋಡಿದಿ ನೋಡಿ ಚಾಪಲ ಮಾಡಿಸಿ ಹ
ಅದು ಸತ್ತು ನಾನು ಪ್ರೊಸೀಜರ್ ಕರೆಕ್ ಟೈಮ್ ಮಾಡಲ್ಲ ಫಾಲೋ ಇಲ್ಲಾಂದ್ರೆ ಬರ್ದೈತ್ತಲ್ಲಾ
ಏನ್ ಕರೆಕ್ಟ್ ಮಾಡಣ
ಅಲ್ಲ ಪ್ರೊಸೀಜರ್ ಒಂದಗಳ ಒಂದ್ ಇರ್ತದ ಡ ಮ್ಯ್ರೀ ಹತದೆ ಆೇಲೆ ನಡ ಎ ಣಬಡ ಪ ಅಂತ
ಮತ್ತತ್ತ ಕ್ಷ
ಹ್ಮ್ಮ
ಹ್ಮ ಮತ್ತೇನ್ ಸಮಾಚಾರ ಊರಾಗ ಸಂತ ಏನ
ಹ್ಮ್
ಊರಕ್ ಸುದ್ದಿ ಏನಲ್ಲಿ ಮೂಊರಕ್ ಸ್ದಿ
ಸೃ್ಧ ಮರ ಏನನ್ ಗೊತ್ತ
ಗುಳಿ ಕಟ್ಟದ ಆಯ್ತ ನ
ಹ್ಮ
ಗುರಿಯಏನ ಏನ ಕಟ್ಲ ಇತಿದ್ರಲ್ಲ
ನಡದಾ
ಹ್ಮ್
ಹ ಆಮಂದಗುಡಿ
ಹ್ಮ ಹಣವರ್ಗರ್ ಗುಡ ಯಾವ್ದ ಕಟ್ಲತ್ತಾರಲ್ಲೋಟ
ಅದು ಏ ಮ್ಯಗಿಂದ ಒಪರ ಸದಾಗದ
ಸರ ನೀ
ಅದೇ ಊರ ಬಂದಿ ಬೈದಾರ ಅಂತ ಹೆಂಟ್ರಿ ಗೋಪಾರ ಅಂತಂತ ಏ
ನೀ ಮತ್ತೆ ತೆಗದು ಮತ್ತೆ ಕಟ್ತಾರೆ
ಹ್ಮ್ ಎ ಮಾಡಡ್ತಾರೆ ಕಟ್ತಾರೆ ಮಾಡಡಪಡ
ಹ್ಮ್ ಹ್ಮ್ ಮಫಸ್ಟ್ ಈ ಕಟ್ಟ ಟೈಮ್ಗೆ ಏನ್ ಮಾಡಕ್ ಕುಂತೀರ ಅಂತ ಗೊತ್ತಾಗಲ್ಲ ನೋಡಕ್
ಮಾಡ್ರೆ ಅರಿ ಗೊತ್ತಪ್ಪಾ ನಮ್ ಮೂರೇ ವಿಚಿತ್ರ ಅದು
ಫಟ್ ಕಟ್ಟ ಟೈಮಿಗೆ ಸಣ್ಣದ ಗೊತ್ತಾಗಲ್ಲ ಏನ ಅಲ್ಲೇ ಗೊತ್ತಾಗುತ್ತಲ್ಲ ಜಜ್ಮೆಂಟ್ ಆದ್ರೂ
ಹ್ಮ್
ನೀಏನ್ ಉದ್ದುದ್ರ ಕಮ್ಮಿ ಆಗಿದೆ ನೀನು ಜಾಸ್ತಿ ಉದ್ದು ಹೋಗ್ಬೇಕಿತ್ತಂತೆ
ಐಟ ಇಲ್ಲ ಐಟನ್ ಇಲ್ಲ ಬಟ್ ಅದು ಸಣ ಪೂರ ಮೊದ್ಲಿಂದ ಒಳಗಂದು ಗೋಪ ಹ ಕುಡಿಯದಲ್ಲ ಸಡದ ಅದು
ಹಾ ಹಾ ಅದ್ರ ಲೆವೆಲ್ಗೆ ಬಂದ್ದು ಈಗ ಗುಡಿ ದೊಡ್ಡದಾಗಿ ಅದ ಈಗ ಗುಡಿ ದೊಡ್ಡದಾಗ ಅದ ಸಣ್ಣದ ಅನ್ಸತ ಬರ ಉದ್ದಗ್ ತಗೊಂಡ ಆಮಷ್ಟೆಪ್ ಇಟ್ಕತಿತ್ತವ್ರಿ
ಹ್ಮ
ಚಲೋ ಆತಿತ
ನೀ ಏನ ಸಿವಿಲ್ ಇಂಜಿನಿಯರ್ ಆದದ್ರ ನೀನ್ ಮೆಕಾನಿಕಲ್ ಮಾಡಿ ಕುಂತ
ನಾನ್ ಮಾಡಿಗೆಷ್ಟ ಮುಗಸಿನಲ್ ಪೂರ
ಅತ್ತ
ಹ ಹ ಪೂರ ಕಂಪ್ಲೀಟ್ ಆಗಿದೆ ದೊಡ್ಡ ನಾಕಕ್ ತಿಂಗಳಿಗೆ ಕಂಪ್ಲೀಟ್ ಮಾಡಿ ಯಾರು ಮಾಡ್ತಾರೆ
ಅದಂತಲ್ಲ ಬಾ
ಹೋಗಿನಾಮ್ ತಾನ ಕೆಲ್ಸಕ್ ಕೇಳಿದೇನೆ
ಆ
ಬಯಳ
ಹ ಗೊತ್ತ ಇದ ನಿನ್ನೆ ಇ ಉರಂದ ಕೀಲಂದ
ನನ್ ಗೊತ್ತಿಲ್ಲ